ಹಲೋ
ಕೇಳಸ್ತಾ ಇದಯಾ ಸೌಂಡು.
ಹಾ ಕೇಳಿಸತಿದೆ ಹೇಳಪಾ ಬಸವರಾಜ್ ಅರಾಮಿದಿಯಾ.
ಎಲ್ಲ ನಾ ಅಂತರು ಆರಾಮ್ ನೋಡಪ್ಪಾ ಎಲ್ಲ ನೀ ಹೆಂಗಿದ ಏನಿಲ್ಲ ಸಮಾಚಾರ ಕಾಲ್ ಮಾಡ್ತಾ ಇಲ್ಲ ಏನು ಇಲ್ಲ ನೀನು.
ಹ್ಮ್ ಹೌದಾ ಬಸವರಾಜ್ ಅಲ ನೀನು.
ಹಾ ಒಂದೇ ಮಾತಿಗೆ ಕೊಂದೇ ಹೆಸರನ್ ಮೇಲೆ ಕೂನಾಡ್ದಿ ನೋಡ ನೀನು ನನ್ ಧ್ವನಿ ಎಲ್ಲಾ ಕೂನಾಡ್ದಿ ಏನ ಅನ್ಸುತ್ತೆ ನೀನು.
ಹೌದೌದ ಒಂದೇ ಕ್ಲಾಸ್ ಮೇಟ್ ಅಲ್ಪಾ ಅದೇ ಹೆಂಗ ಮರಿತಿವಿ ನಾವು ಫೋನ ಹಡ್ದದೆ ಹಡತಿವಿ ಅವ್ರ ಕಡೆ ಕೇಳಿದೆ ಬಸವರಾಜ ಮತ್ತೆ ಯಾರಾದ್ರು ಬೇರೆ ಇದ್ದಾರ ಅಂತ ಅಷ್ಟೇ.
ಇಲ್ಲಪ್ಪಾ ಬಸವರಾಜೇ ಇದ್ದೀನಿ ನಾನು ನಿನ್ ನನ್ ವಯಸ ನೀನು ಮರ್ತೀಯನೆ ಅಂತೇಳಿ ಅನ್ಕೊಂಡಿದ್ದೆ ನಾನು ಆದ್ರೆ ಇನ್ನವರೆಗಾದ್ರೂ ನೀನು ನನ್ನ ವಯಸ್ಸು ನನ್ನ ಧ್ವನಿಯನ್ನು ಇನ್ನವರೆಗಾದ್ರೂ ನೀನು ಮರ್ತಿಲ್ಲ ನೋಡು ಇದು ನನ್ಗೆ ಬಹಳ ತುಂಬಾ ಇಷ್ಟ ಆಯ್ತು ನೋಡು.
ಅದ್ ಹೆಂಗ್ ಮರ್ಯಕ ಆಗತ್ತಪ್ಪಾ ಒಂದೇ ಕಾಲೇಜ ಅಲ್ಲಿ ಒಂದೇ ಬೆಂಚ ಅಲ್ಲಿ ಕುತ್ಕೊಂಡು ಕ್ಲಾಸ್ ಬಂಕ್ ಮಾಡೋದು ಹೋಮ್ವರ್ಕ್ ಮಾಡ್ಲಾ ಇರದಿರದು ಸ್ವಲ್ಪ ಕೇಟಲ್ಲೇ ಮಾಡ್ತಾ ಇರೋದು ಎಲ್ಲಾ ಇಬ್ಬರೇ ಮಾಡಿದ್ವಿ ಅದೆಲ್ಲಾ ಹೆಂಗ್ ಹೆಂಗ ಅಷ್ಟು ಜಲ್ದಿ ಅಷ್ಟು ಜಲ್ದಿ ಮರ್ತ್
ಹೌದೌದು ಯಾಕಂದ್ರೆ ಅದು ಎಲ್ಲಟು ಕೂಡ ನಮ್ಮ ಜೀವನದಲ್ಲಿ ಏನು ಬಾಲ್ಯ ವ್ಯವಸ್ಥೆ ಇದ್ದಿರ್ತಕ್ಕಂತದ ವ್ಯವಸ್ಥೆ ಇದೆಯ ಅಲ್ಲ ಎಲ್ಲ ವ್ಯವಸ್ಥೆ ನಾವು ಜೊತೆಗೂಡಿನೇ ಕಳೆದಿರ್ತಕ್ಕಂತಹ ಸಮಯ ಅದು ಸಮಯ ನಮ್ಗೆ ಮರೆಯಲು ಬಿಡೋದಿಲ್ಲ.
ಹೌದೌ ಹೌದು ಬಿಡಲ್ಲ ಬಾಲ್ಯದ ನೆನಪು ಸಾಯಿವರ್ಗೂ ಇರುತ್ತದೆ.
ಹೌದು ನೋಡಪ್ಪಾ ಮತ್ತೆ ಈಗ ಏನ್ ಮಾಡ್ತಾ ಇದಯ ಮುಂದೆ.
ನಾನು ಏನಿಲ್ಲಪ್ಪಾ ಇಲ್ಲಿ ಬೇರೆಯವರಿಗೆ ಬಂದಿದೀನಿ ಸ್ವಲ್ಪ ಕೆಲ್ಸ ಇದೆಯ ಅಂತ ನನಗೂ ಸ್ವಲ್ಪ ಕೆಲ್ಸ ಬೇಕಿದಪ್ಪಾ ಅಲ್ಲಿ ಎಲ್ಲಿ ಹುಡ್ಕೇಳತೀನಿ ಮೊನ್ನೆ ನಮ್ ದೋಸ್ತ್ ಹೇಳ್ದ ಇಲ್ಲ ಕಂಪನಿಯ ಕೆಲ್ಸ ಅದು ಎಲ್ಲ ಅಂತ ಕಿಸಿ ಹೇಳ ಅವ ಹೇಳಿದ್ದ ಇಲ್ಲ ಇ ಕೆಲ್ಸ ಇದೆ ಅಲ್ಲಿ ಅಂತ ನಾ ಕೇಳಿದ್ರೆ ಅವನು ಹೇಳಿದ್ದ ಇಲ್ಲ ಇಲ್ಲಿ ಮುಖೇಶ್ ಅಂಬಾನಿ ಅಂತ ಮನಿ ಇದೆಯ ಅಲ್ಲಾ ಅವ್ರ್ದ ಅವ್ರ ಮನ ಬಗ್ಲಾಗ ಒಂದ್ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಲ್ಲಿ ಕೆಲ್ಸ ಇದೆ ಅಂತ ಹೇಳಿದ್ದ ಅವನು.
ಹೌದಾ ಮುಖೇಶ್ ಅಮ್ಮಾನಿ ಅವ್ರ ಮನೆ ಪಕ್ಕದಲ ಹಾ. ಹಂಗಿತ್ತ ಅಂದ್ರೆ ಆ ಫ್ಯಾಕ್ಟ್ರಹೆಸ್ರು ಏನ ಅಂತ ಹೇಳಿ ಕೇಳಿ ಯಾಕಂತಂದ್ರೆ ಅಲ್ಲೇ ಪಕ್ಕದಲ್ಲಿ ನಾಂದು ಕೂಡ ಒಂದು ಫ್ಯಾಕ್ಟ್ರಿ ಇದೆ ಅದೇ ಫ್ಯಾಕ್ಟರಿ ಅಲ್ಲಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲಿ ಫ್ಯಾಕ್ಟ್ರ ಅಂತ ಹೆಸರು ನಾ ಮಾಡ್ತಾ ಇರಕ್ಕಂತ ಎಲ್ ಕಂಪನಿ ಅದು ಆ ಕಂಪನಿಯಲ್ಲಿ ಏನ್ ಮಾಡ್ತಾ ಇರ್ಬೇಕಂತಂದ್ರೆ ಅಲ್ಲಿ ಒಂದು ಎಲೆಕ್ಟ್ರಿಕಲ್ ವ ವಾಟ್ ವಾಹನಗಳನ್ನು ನಾವು ತಯಾರ್ ಮಾಡ್ತೀವಿ ನೋಡಿ ಒಂದ್ಸಲ ಕೇಳಿ ನೋಡಿ ಅವರಿಗೆ ಅದು ಕಂಪ್ ಇನ್ನೊಂದ್ ಸಾರಿ ಏನಿದೆ ಅಂತೇಳಿ
ಇಲ್ಲ ನಾನು ಕೇಳ್ದೆ ಅವ್ನ ಏನು ಹೇಳಿದ್ದವ ಅದು ನನ್ನ ನನ್ನ ಅದು ಹ ಏನೋ ಸನ್ನಿ ಲಿಯೋನ್ ಏನೋ ಸನಿ ಡಿಯೋಲ್ ಅಂದಂಗ ಐತ್ ನನಗೂ ಅಷ್ಟ ಏನ್ಗೆ ಕೇಳಸಿಲ್ಲ ಸನ್ನಿ ಲಿಯೋನ್ ಇರ್ಬೋತ ಈ ಕಂಪನಿ ಹೆಸರು.
ಹೌದಾ ನಾವು ಮಾಡತ ಇರೋ ಕಂಪನಿಯಸುರು ಎಲ್ ವಿ ಕಂಪನಿ ಅಂತೇಳಿ ಅದು ಎಲೆಕ್ಟ್ರಿಕಲ್ ವಾಹನಗಳು ಇರುತ್ತವಲ್ಲಾ ಅದು ಎಲ್ಲವನ್ನುೂ ನಾವು ಸಿದ್ಧಪಡಿಸ್ತೀವಿ ಸಿದ್ಧಪಡಿಸಿ ಮಾರ್ಕೆಟಿಗೆ ತಂದು ಇಳಿಸ್ತೇವೆ ಅಲ್ಲಿಂತ ಮಾರಾಟವಾಗುತ್ತವೆ ನೋಡಿ. ಎಲ್ಲಾ ಪೂರಾ ಎಲ್ಲ ಅಂದ್ರೆ ಇಡೀ ಭಾರತ ತುಂಬಾ ಮತ್ತೆ ಇಡೀ ಪ್ರಪಂಚ ತುಂಬಾ ಕೂಡ ನಮ್ಮ ವಾಹನಗಳುಗು ತಿರುಗಾಡ್ತಾ ಇದಾವೆ ನಮ್ಗೆ ಈಗ ಮಂತ್ಲಿ ಸಾಲರಿ ಅಂತಂದ್ರೆ ಒಂದು ತಿಂಗಳಿಗೆ ಅಂತಂದ್ರೆ ಒಂದು ಮೂರ್ ಲಕ್ಷ ಕೊಡ್ ಮತ್ತೆ ಊಟ ಮತ್ತೆ ರೂಮು ಮತ್ತೆ ಎಲ್ಲಟು ಕೂಡ ಅವರ ಕೊಡ್ತಾರೆ ಏನು ಕೂಡ ಪ್ರಾಬ್ಲಮ್ ಅಂತ ಇಲ್ಲ ನೋಡಪ್ಪ ಈಗ ಪ್ರೆಸೆಂಟ್ ಆಗಿ ಪ್ರಸ್ತುತವಾಗಿ ಅಂತಂದ್ರೆ ಈಗ ಮದ್ವೇ ವಯಸ್ಸು ಆಗಿದೆ ಮದ್ವೆ ಮಾಡ್ಕೋಬೇಕಂತ ಹೇಳಿ ಅನ್ಕೊಂಡಿದೀನಿ ಹುಡಿಗಿಯೋರಂತ್ರ ಸಿಗ್ತಾ ಇಲ್ಲ ನೋಡೋ.
ಹೌದೌದು ಹುಡುಗಿ ಈಗ ಭಾರತ ದೇಶದಲ್ಲಿ ಕನ್ಯೆ ಸಿಗೋದು ಅಪರೂಪ ಆಗಿದೆಪ್ಪಾ ಹುಡುಗೀರ್ ಸಿಬೇಕಂದ್ರ ಒಂಥರ ದ ಬಂಗಾರ ಸಿಕ್ಕಂಗ ಹುಡುಗಿನಿಗ ಯಾಕಂದ್ರ ನಿರೋದ್ಯೋಗಿಗಳ ಸಂಖ್ಯೆ ಬಾಳಗಿದೀವಲ್ಲ ಅದ್ಕಲ್ಲಿ ಹುಡುಗಿರ್ ಕನ್ಯೆ ಕೊಡಕಿ ಗಣ ಇವನಿಗೆ ಎಲ್ಲಿ ಇವನು ಎಲ್ಲಿ ನಿರುದ್ಯೋಗಿ ಇದಾನೋ ಇವನು ಎಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದಾನೋ ಅಂತ ಕಿಸಿ ಭಯ ಪಡ್ತಿದ್ದಾರೆ ಅದಕ್ಕಲ್ಲಿ ಹುಡುಗಿ ಕನ್ಯಾ ಬಹಳ ಕೊಡಲಾಗಿದ್ದಾರೆ ನೋಡ್ ನೋಡಿ ಕೊಡತಾರೆ ಗವರ್ಮೆಂಟ್ ಜಾಬ್ ಇದ್ದರಿಗೆ ಬಹಳ ಕೊಡ್ತಿದ್ದಾರೆ ಅದೊಂದು ಸಮಸ್ಯೆ ಬಹಳ ದೊಡ್ಡದಾಗಿ ಸಮಸ್ಯೆ ಆಗ್ಬಿಟ್ಟು ಇದೆ ನಮ್ಮ ಕರ್ನಾಟ್
ಹೌದೌದು ಅದೊಂದು ಸಮಸ್ಯೆ ದೊಡ್ಡದಾಗಿದೆ ಆದ್ರೆ ನನ್ಗಂತರು ಕೂಡ ಚೆನ್ನಾಗಿ ಸಂಬಳ ಬರುತ್ತದಲ್ಲ ಒಂದು ತಿಂಗಳಿಗೆ ಮೂರ್ ಲಕ್ಷ ಅಂತಂದ್ರೆ ಏನು ಸುಮ್ನೆ ಆಯ್ತಾ ಮತ್ತೆ ಒಂದು ಮೂರ್ ಲಕ್ಷದ ನಾವು ಹೆಂಗಾದ್ರೂ ಒಂದು ಹ್ಯಾಪಿ ಲೈಫ್ ಅಂದ್ರೆ ಚೆನ್ನಾಗಿರ್ತಕ್ಕಂತ ಜೀವನವನ್ನು ನಾವು ನಡೆಸಬಹುದಲ್ಲ ಅಷ್ಟು ದುಡ್ಡು ಒಂದು ನಾನು ಒಂದು ತಿಂಗಳಲ್ಲಿ ಗಳಿಸತೀನಲ್ಲ.
ಹೌದೌದು ಇದು ಒಂದ್ ತಿಂಗಳಿಗೆ ಬರೀ ಮೂವತ್ ಲಕ್ಷ ಗಳಿಸ್ತೇ ನೀನು.
ಮೂವತ್ ಲಕ್ಷ ಅಲ್ಲ ಮೂರು ಲಕ್ಷ ಗಳಿಸ್ತೇನೆ ಒಂದು ತಿಂಗಳಿಗೆ ಮೂರು ಲಕ್ಷ ಕೊಡುಸ್ತೇನೆ ಮತ್ತೆ ಊಟ ರೂಮ್ ಆಯ್ತು ಮತ್ತೆ ಏನೋದು ಲೈಟ್ಂದ ಆಯ್ತು ನೀರಿನ ಬಿಲ್ ಆಯ್ತು ಎಲ್ಲದು ಏನಿದೆ ಅಲ್ಲ ಕಂಪನಿ ಕಡವರೇ ನೋಡ್ಕೊತಾರೆ.
ಈ ರೀತಿ ತಿಂಗಳಿಗೆ ಮೂವತ್ ಲಕ್ಷ ಅಂದ್ರೆ ನಿ ಒಂಂತರ ಗೌರ್ಮೆಂಟ್ ಜಾಬ್ ಇದ್ದ ಹಂಗದೆ ಬಿಡಪಾ ಈಗ ನಿನಗೂ ನಿನ ಯಾರ ಹೆಣ್ಣ ಕೊಡಾರ ಬಿಡ ನಿನ ಯಾರು ಕೊಡ್ತಾರೆ ಅಣ್ಣು ಹಾಗೇನಿಲ್ಲ ಮೂರು ಲಕ್ಷ ಇಯಾ ಅಂದ್ರೆ ನೀನು ಸ್ವಲ್ಪ ಎಂಪ್ಲಾಯ್ಮೆಂಟ್ ಎಂಬ ಸಾಲಿನ ಸಾಲಿನಲ್ಲಿ ಬರುತೀಯ ನೀನು
ಅದೇ ನೀವ ಒಂದ್ಸಲ ಹೇಳ್ತಾ ಇದೇ ಅಲ್ಲಾ ಅದು ನಮ್ಮ ನಿಮ್ಮ ಚಿಕ್ಕಪ್ಪನ್ ಮಗಳು ಅದು ಮಿಯಾ ಕಲಾವ ಅಂತಿ ಯಾರು ಇದ್ರಂತೆ ಅವ್ರು ಏನು ಇನ್ನ ಮದುವೆ ಆಗೆಲ್ಲಾ ಬಿ ಎಸ್ಸ ಕಂಪ್ಲೀಟ್ ಮಾಡಿ ಅಷ್ಟೇ ಕುಂಟಿದ್ದಾರೆ ಅಂತ ಹೇಳಿ ಹೇಳಿದ್ದೇ ಅಲ್ಲ
ಹೌದೌದು ಅವ್ರಿಗೆ ನೋಡು ನಿನ್ ಅವ್ರದೊಂದ್ ಫೋಟೋ ನಾನು ವಾಟ್ಸಪ್ ಮಾಡ್ತೀನಿ ನೋಡ ನೋಡು ಸ್ವಲ್ಪ ಇಷ್ಟವಾಗಿದ್ರೆ ಹೇಳುದು ನ ಮನೇಲಿ ಹೇಳ್ತೀ ನಮ್ ದೊಡ್ಡಪ್ಪ ಅವ್ರರಿಗೆ ಹೌದು ಅವರುನು ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದ್ದಾರೆ ಅವ್ರುನು ಅದ ಏನೋ ಯಾವವುದೋ ಕೋರ್ಸ್ ಮಾಡಿದಾರೋ ನಾನು ನೋಡಿ ಎಂ ಪಿ ಸಿ ಅನ್ನ ಯಾವ್ದೋ ಕೋರ್ಸ್ ಮಾಡಿದ್ದಾರೆ ಅವದು ಅಲ್ಲಿ ಕೋರ್ಸ್ ನಲ್ಲಿ ಅವರು ಈಗ ಇ ನಿರತರಾಗಿದ್ದಾರೆ ಅವ್ದ ಕೋರ್ಸ್ ಮುಗಿದಾಗಿ ಮದುವವಿ ಮಾಡವಂತ ಅವರು ಮನೆಯಲ್ಲಿ ಹೇಳ್ತಿದ್ರು ಮತ್ತ ನಿನ್ಗ್ ಫೋಟೋ ವಾಟ್ಸ್ಪ್ ಮಾಡಿ ನೋಡು ನಿನ್ಗೆ ಅದು ಹುಡುಗಿಗ್ ಅನಿಸ್ತದ ಹೆಂಗ ಅನಿಸ್ತಳ ನೋಡಿ ನೀನು. ಸರಿ ನೋಡಿ ನನ್ ಫೋನ್ ಹಚ್ಚು.
ಸರಿ ಸರಿ ಅದು ಏನ್ ಫೋಟೋದಲ್ಲಿ ಇದೆಯ ಒಂದ್ಸಲ ನೋಡಿ ಮತ್ತೆ ಹುಡುಗಿ ಹೆಂಗ ಬೆಳ್ಳಿಗೆ ದಳ ಅಥವಾ ಕರ್ರಗ ಇದಳಾವ ಮತ್ತೆ ಹುಡುಗಿ ಏನು ಐಟ ದಳ ವಾ ಬುಡ್ಡಿದಾಳು ಮತ್ತೆ ಹುಡುಗಿ ಕಲರ್ ಹೆಂಗಿದೆ ಅಂತೇಳಿ ಮತ್ತೆ ಹುಡುಗಿ ಆವ ಭಾವ ಹೆಂಗಿದೆ ಅಂತಳೆ ಎಲ್ಲಟ್ಟು ತಿಳ್ಕಂದ ಮೇಲೆ ಮದವಿ ಮಾಡ್ಕಿದನ ಅಂತ ಸರಿನಾ
ಹ ಇಲ್ಲ ನೀ ಹುಡುಗಿ ಕಲರ್ ಬಗ್ಗೆ ಏನ್ ಹೋಗ್ಬಳ ಕಲರ್ ಏನು ಫುಲ್ ಬೆಳ್ಳ ಒಂಥರ ಬೆಳ್ಳ್ದಾಳೆ ಹಾಲಿನ ತರ ಇದ್ದಾಳೆ ಹುಡ್ಗಿ ಕಲರ್ ಏನು ನೀ ನೋಡ್ಬೇಕಾಗಿಲ್ಲ ಕಲರ್ ಇದೆ ಎಲ್ಲಾ ಇದೆ ಅವಾವಬ್ಬ ನಡವಳಿಕೆ ಸರಿಯಾಗಿದೆ ಸಂಸ್ಕೃತಿ ಚಲ ಎಲ್ಲ ಎಲ್ಲಾ ಸರಿಯಾಗಿದೆ ಬಟ್ ಕೊರ್ತಿ ಏನು ಅಂದ್ರೆ ಸ್ವಲ್ಪ ಹ ಹಲ್ಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದು ಹಲ್ಲು ಸ್ವಲ್ಪ ಮುರಿದದು ಏನೋ ಗೊತ್ತಿಲ್ಲ ಸ್ವಲ್ಪ ಮುಂದೆ ಬಂದ ಅದು ಪ್ರಾಬ್ಲಮ್ನು ನೀ ಮತ್ತ ನೀ ಲಗ್ನ ಮಾಡ್ಮೇಲೆ ಅದು ಡಾಕ್ಟರ್ ತೋರಿಸಿ ಅದನ್ನು ಸರಿಪಡಿಸಬಹುದು ಅದೇನು ರಾಂತ ತಟ ಪ್ರಾಬ್ಲಮೇಏನ ಅಲ್ಲ
ಹೌದಾ ಅದ್ರಲ್ಲಿ ಅಲ್ಲಿನ ನಂಗ ನಂಗ ಸಮಸ್ಯೆ ಏನ ಇಲ್ಲ ಬಿಡಿ ಅಲ್ಲಲ್ಲಿ ನೋಡಿನಿ ಅಲ್ಲ ಅನ್ನೋದು ತೆಗಸಬಹುದು ಅದು ಡಾಕ್ಟರ್ ಬಲ್ಲಿ ಹೋದ್ರೆ ಒಂದು ಐದ್ ನಿಮಿಷದಲ್ಲಿ ತೆಗೆಸಕ ಕೊಡ್ತಾರೆ ಅದು ಅದ್ರದೇಏನು ಚಿಂತೆ ಇಲ್ಲ ಆದ್ರೆ ಅದು ಹುಡುಗ ಇನ್ನ ಕೋರ್ಸ್ ಎಷ್ಟು ವರ್ಷ ಳದಿದೆ ಉಳಿದಿದ್ದಿದೆ
ಆ ಇನ್ನ ಕೋರ್ಸ್ ಇನ್ನ ಅದೇ ಎರಡ್ ವರ್ಷಿಂದ ಮಾಡಿದಾಳೆ ಈಗ ಒಂದ್ ವರ್ಷ ಆಗಿ ಮಿನಿಮಮ್ ಐದ ಆರ್ ತಿಂ್ ಆಯತು ಇನ್ನ ಒಂದ್ ಐ್ ತಿಂಗಳೇ ನೋಡಿದೆ ಐದ್ ತಿಂಗಳ ಆದ್ಮೇಲೆ ಕೋರ್ಸ್ ಮುಗತದೆ ಲಗುನ ಮಾತುಕತೆ ಆಗ್ತದೆ ಅದೇ ನೋಡೋಣ ಅ ಅ ಅದು ಅಲ್ಲಿಂದ ಇ ಅದನ್ ಚಲೆ ಕೆಡಸ ಬೇಡ ಯಾಕಂದ್ರೆ ಹುಡುಗಿಯ ಒಬ್ರು ಚಲೋ ಇದ್ರು ಸಾಕು ಹುಡುಗಿ ಗುಣ ನೋಡ್ಬೇಕು ಹೊರ್ತು ಅವ್ರ ಹಲ್ಲೆ ಅಲ್ಲ ಹೌದಲ್ವಾ
ಹೌದು ಹೌದು ಅಲ್ಲಿನಿಂದ ಅಲ್ಲ ಮನಸ್ಸಿನಿಂದ ಪ್ರೀತಿ ಮಾಡಿ ಮದುವೆ ಆದರೆ ಎಲ್ಲ ಒಳ್ಳೇದು ಈಗ ನಂದ ಏನ್ ವಿಚಾರ ಅಂತಂದ್ರೆ ಈಗ ಈಗ ನಾನು ಮೊದಲನೇದಾಗಿ ಆ ಹುಡುಗಿಗೆ ನೋಡ್ತೇನಿ ನಡತೆ ಹೆಂಗಿದೆ ಅಂತಳೆ ನೋಡ್ತೀನೆ ಮತ್ತೆ ಮನಸ್ಸಿನಿಂದ ಹೆ ಾಳೆ ಮತ್ತೆ ಒಳ್ಳೆ ರೀತಿಯಾಗಿ ನಡ್ಕೊಂತಾಳೆ ಅಥವಾ ಇಲ್ಲ ಅಂತೇಳಿ ನಾನು ನೋಡ್ತೀನಿ ಎಲ್ಲಾನೂ ಹಾವಭಾವ ಗೊತ್ತಾದ ಮೇಲೆ ಮನಸ್ಸಿನಲ್ಲಿ ಮನಸ್ಸಿಂದ ಕೂಡದ ಮೇಲೆ ಒಬರದ ಒಬ್ಬರು ನಾವು ಪ್ರೀತಿ ಮಾಡಕ ಪ್ರಾರಂಭ ಮಾಡ್ತೀವಿ ಅಲ್ಲಿಂದ ಪ್ರೀತಿ ಮಾಡಿ ಮ ಮದುವ ಆಗ ಕೂಡ ನಾವು ಇಚ್ಛಿಸ್ತೀವಿ ಅಂತೇಳಿ ನಂದು ಇದು ಪ್ಲಾನ್ ಇದೆ ಐಡಿಯಾ ಬಂದಿದೆ ಇದು ಪ್ಲಾನಿಂಗ್ ಮುಖಾಂತರ ನಡದ್ರೆ ಎಲ್ಲಾ ಒಳ್ಳೇದಾಗತದ ಅಂತೇಳಿ ನಾನ್ ಅನ್ಕೊಂಡಿದ್ದೀನಿ ನೋಡಪಾ
ಇಲ್ಲ ಎಲ್ಲ ನೀನು ಪ್ಲಾನ್ಿ ಒಳ್ಳೆ ಇದೆ ಇದೇ ರೀತಿಯಾಗಿ ಹುಡುಗಿಯನ್ನು ಮಾತಾಡೋದು ಇದು ಮಾಡೋದು ಇದೇ ರೀತಿ ಮಾಡೋ ನೀ ಇದೇ ರೀತಿ ಒಳ್ಳೆ ರೀತಿ ತಂದ್ರೆ ನಿನಗೂ ಅವರು ಇಷ್ಟ ಆಗ್ಬಹುದು ನಿನಗೂ ಅವರು್ ಇದೇ ರೀತಿ ಮಾಡು ನೀನು ಒಳ್ಳೆ ಪ್ಲಾನಿಂಗ್ ಹಾಕಿದ ನೋಡು ಹುಡುಗ ಬಗ್ಗೆ
ಮತ್ತೆ ಆ ಹುಡುಗಿಗೆ ಅಣ್ಣ ತಮ್ಮ ಮತ್ತೆ ಇನ್ನು ಏನಾದ್ೂ ಆಸ್ತಿ ಪಾಸ್ತಿ ಏನಾದ್ರರು ಇದ್ರೆ ಹೇಳಬಹುದು ನೋಡಪ್ಪಾ ನೀನು
ಮ ಏ ಇದ್ದಾರೆಪ್ಪಾ ಅವ್ರು ಅವರು ಹುಡುಗಿಗೆ ನೋಡು ಇಬ್ಬರು ತಮ್ದವರು ಒಬ್ಬರು ಅಣದವರು ಇದ್ದಾರೆ ಈಗ ಒಬ್ಬ ಹಣ್ಣದರ್ದುು ಲಗ್ನ ಆಗಿದೆ ಅದು ಅಣ್ಣದಂದು ಇದು ಇದು ಹುಡುಗಿ ಇನ್ನ ಒಂದು ಇಬರದು ತಮ್ದರ್ದು ಲಗ್ನ ಬಾಕಿ ಇದೆ ಅದು ಏನು ಇ ಪ್ರಾಪರ್ಟಿ ಇದನ್ ತರಿಕಡಿಸಿ ಬೇಡ ಅವ್ರದ್ದ ಇರೋದು ಮಿನಿಮಮ್ ನೂರ್ ಎಕರೆ ಹೊಲ ಇದೆ ಅವ್ರು ನೂರ ಎಕರೆ ಹೊಲದಲ್ಲಿ ಬರೇ ಒಂದಂದು ಐವತ್ತು ಎಕರೆ ತೋಟಾನೇ ಮಾಡಿದ್ದಾರೆ ಅವರು ತೋಟಗಾರಿಕೆ ಬಾಳ ಮಾಡ್ತಾರೆ ಅವರು ಯಾಕಂದ್ರೆ ಊರಲ್ಲಿ ಒಂ ತರ ಜಮೀನ್ದಾರ್ ಇದ್ದಂ ಅವರು ಒಂಥರ ಬಹಳ ಗತ್ತು ಗಮ್ಮತ್ತಿನಿಂದ ತಿರ್ಗಾಡೋರ ಮನ್ಷ ರು ಅದ್ರಾಗ ಏನ್ ಸ ಎರಡು ಮಾತಲ್ಲ ಆಯ್ತಾಸ ಅವ ಎಲ್ಲಾ ಹುಡುಗಿ ಚೆನ್ನಾಗಿದ್ದಾಳೆ ಅವ್ರ ಆಸ್ತಿ ಇದೆ ಅವ ಮನೆಯವರೆಲ್ಲಾ ನಡವಳಿಕೆ ಚೆನ್ನಾಗಿದೆ
ಹೌದಾ ಹಂಗಿತ್ತಂದ್ರೆ ಸರಿ ಬಿಡಿ ಮತ್ತೆ ಇ ಸಂಬಂಧವನ್ನ ಪಕ್ಕ ಮಾಡಿ ಬಿಿಡೋಣ ಅಂತೆ ಇದು ಮತ್ತೆ ಇನ್ನೊಂದ್ ಐದ ತಿಂಗ್ ಅಂತಂದ್ರೆ ನಿಂದಿರ್ತಿ ತಗೋ್ರ ಅದ್ರ ಅಲ್ಲೇನಿಲ್ಲ ಐದ ತಿಂಗಳಲ್ಲ ಜಾಸ್ತಿ ಏನಿಲ್ಲಾ ಐದ ತಿಂಗಂಗಳ ಆ ಕಡೆ ಮತ್ತೆ ನಾವು ಮನಸ್ಸ ಮನಸ್ಸ ಕಓಡಿ ಪ್ರೀತಿ ಮಾಡಿ ಅಂದ್ರೆ ಆಕಡೆ ಒಂದ್ ಎರಡ್ ತಿಂಗಳ ಹೊಳಲಿ ಏಳ್ ತಿಂ್ಳ ಏಳ ತಿಂಳ ಎಲ್ಲ ಮುಗೀತದೆ ಏಳ ತಿಂಗಳ ಆದ್ಮೇಲೆ ಮತ್ತೆ ಎಂಟು ಒಂಬತ್ತನೇ ತಿಂಗಳ ಮದ್ವೆೆ ಇಟ್ಬ ಬಿಟ್ರೆ ತಗೊಳ ಹೆಂಗೆ ಮಾಡೋಣ ಅಂತ
ಹಾ ಅಷ್ಟೇ ಮಾಡ್ರಿ ಮತ್ತ ಊಟ ಆಯ್ತಾ ಹ ನಮ್ದು ಊಟ ಆಯ್ತಪ್ಪಾ ನಿಮ್ದು ಊಟ ಆಯ್ತಾ
ಹ ನಮ್ದು ಕೂಡ ಊಟ ಆಗಿದೆ ಈಗ ಊಟನೂ ಆಗಿದೆ ಅದು ಊಟದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಬಿಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ಅದು ಒಟ್ಟಿ ಜಾಡಸ್ತಾ ಇದೆ ದಾನಿ ಆಗ್ತಾ ಇದೆ ಒಟ್ಟಿ ಡಾಕ್ಟರ್ ಬಲ್ಲಿ ಹೋಗಿ ಹತ್ತು ವರ್ಷಕನ್ ಬರ್ಬೇಕಂತ ಅನ್ಕೊಂಡಿದೀನಿ ಈಗ ಅದು ಕಾರ್ ಏನದ ಅಂದ್ರೆ ಕಾರ್ ತಮ್ಮ ಒಯ್ದಿದನಲ್ಲಾ ಇನ್ನ ಬಂದಿಲ್ಲತ್ತ ಬಂದ್ಮೇಲೆ ಕಾರ್ ತಗೊಂಡ್ ಗೇಸಿಯಿಂದ ಹೋಗಿ ತೋರ್ಸೊಂಡ ಬಂದ್ ಗೇಸಿಂದ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನ ಅಂತ ಸರಿನಾ
ಹಾ ಸರಿ ಸರಿ ಒ ನೀವು ಹಾಸ್ಪಿಟಲ್ ಹೋಗ ಹಾಸ್ಪಟ್ಲ್ ಹೋಗಿ ವರ್ಷ ಬರಿ ನೀವು ಒಟ್ಟು ಆರಾಮಾರಿ ನ ನೀವು ಒಳ್ಳೆ ಆರೋಗ್ಯ ಮುಖ್ಯ ಮನುಷ್ಯನಿಗೆ ಯಾವ್ದ ಲ್ವಾ ಒಳಿ ತೋರ್ಸಂಬರ ಬರಿ ಯಾರ್ಯಾರು ಕಾವ ಮಾಡ್ತೇನಿ ಇಲ್ಲಿ
ಸಾರೆ.